ಏನ್ ಮಾಡ್ತಾ ಇದೀರಾ.
ಕೂತಿದಿವಿ. ಹಲೋ.
ಹಲೋ.
ಏನು ಮಾಡ್ತಾದ್ದೀಯಾ
ನಾನು ಮೇಲ್ಗಡೆ ಬಂದು ವಾಕ್ ಮಾಡ್ತಾ ಇದ್ದೆ
ಕಾಫಿ ಕೊಬೇಕು
ಕುಡಿಯಲ್ಲ ನೀವ್ ಮಾಡುದ್ರ
ಹಾ
ನೀವು ಮಾಡುದ್ರಾ
ನಾ ಇನ್ನು ಮಾಡಿಲ್ಲಾ ಈಗ ಮೈಸೂರ್ಗ್ ಹೋಗಿದ್ದೆ ಇವಾಗ ಬಂದೆ
ಏನಕ್ ಹೋಗಿದ್ರಿ
ಬಟ್ಟೆ ತಕ್ಕ ಬರಕ್ ಹೋಗಿದ್ದೆ ನಾವ್ ಅಕ್ಕ ಅವ್ರ್ದ ಅದ ಯಾರ್ದ ಫ್ರೆಂಡ್ ಮದುವೆ ಆಯತು ಹೋಗಿ ಮದುವೆ ಮುಗಿಸ್ಕೊಂಡು ಬರುವಾಗ ಶಾಪಿಂಗ್ ಮಾಡ್ಕೊಂಡು ಬಟ್ಟಿದವಿ
ಹ ಇವಾಗ ಶಾಪಿಂಗ್ ಮಾಡಿರೋದು ಕಾರಣ
ಆ
ಇವಾಗ ಶಾಪಿಂಗ್ ಮಾಡಿರೋ ವಿಶೇಷ ಏನು ಅಂತ
ಸುಮ್ಮ್ನೆ ಅವ್ರ್ದ ಆನಿವರ್ಸರಿ ಇತ್ತಂತೆ ಅದಕ್ಕೆ ಅವ್ರ ಗಂಡ ಬಟ್ಟೆ ತಕಡ ಕಾಸ ಕೊಟ್ಟಿದ್ರಂತೆ ಹಂಗೆ ಸೀರೆ ತಕ ಬರಕ್ ಹೋಗಿದ್ದ ನಾನುಂದ ಸೀ ತಕೊಂಡೆ ಇತ್ ರೂಪಾಯ ಕ ದುಡ್ಡ ಬೇಗ ಹಾ ಚೆನ್ನಾಗೈತೆ ಇನ್ನೇನು
ಇನ್ನೇನ್ ಸಮಮ್ಮಚರ ಅಲ್ಲೇನ್ ಫೆಷ ಐ ಊ ಊಟಗಳು ಮದ್ವೆಲಿ ಊಟಗಳು ಏನ ನ್ ಮಾಡಿದ್ರು ಅಡ್ ಎಮ
ಬಾತು ಮೊಸರನ್ನ ಕಾಳು ಬಾಪ ಕೆ ಸೈಡ್
ಹ್ಮ ಅಗೆ ಹ್ಮ್ ಅಷ್ಟೇನಾ
ಸ್ಕೂಲ್ ಹೋಗಿದ್ರಂತಲ್ಲ
ಹಾ ಸ್ಕೂಲ್ಗೆ ಹೋಗಿದೆ ಇವತ್ತು ಯೋಗ ದಿನ ಇತ್ತು ಅದಕ್ಕೆ ನಮ ತಾತನ್ ಕಲ್ಲಿ ಎದ್ದಿ ರೆಡಿಯಾಗಿ ಬಿಡ್ಸ್ಕೊಂಡೆ ಹೋಗಿದ್ದ ಮಾಡ್ದ ಒಂದ್ ಹೆಣಗ ಪಿಡ್ಸ್ ಬಂದ್ಬಿಟ್ಟಿತ್ತು
ಹಾ
ಪಕ್ಕದ್ ಲೈನ್ಲ್ಲಿ ಪಿಡ್ಸ ಏನ್ ಪಿರ್ಸೆ ಅನ್ಸುತ್ತ ಪಿರ್ಸ ಲಕ್ಕ ಕೊಡದ ಏನೋ ಗೊತ್ತಿಲ್ಲ ನಮ ಬೀದಿಲ ಪಕ್ಕತ್ ಬೀದಿಲಿ ರಕ್ಷಿತಾ ಅಂತ ಒಬ್ಬ ಅವಳೆ ಅವಳ ತಂಗಿ ಸಿನ್ಚಾರ ಅಂತ ಅವಳೆ ಅವಳಿಗೆ ಪೀಡ್ಸ್ ಬಂದ್ಬಿಟ್ಟಿು
ಹ್ಮ ಇನ್ನನ್ನು ಹಂಗಾರ ಯೋಗ ಮಾಡಸ್ರಿಲ್ವಾ
ಮಾ ಅಂದ್ರೆ ಸ್ವಲ್ಪ ಹೊತ್ತು ಆ ಹುಡ್ಗಿನ ರೂಮಗೆಲ್ಲಾ ಕರ್ಕೋಗಿ
ಹ್ಮ್
ಆ ಕಾಲು ಕೈನೆೆಲ್ಲ ಉಜ್ಜಿ.
ಹ್ಮ್.
ಆದ್ಮೇಲೆ
ಹ್ಮ್
ಯೋಗ ಮಾಡಾರ್ಸಿದ್ರು ಒಂಬತ್ತುವರೆ ಕಳ್ಸಿದ್ರು
ಮತ್ತೆ ಬೇಗ ಬತ್ತೀನಿ ಎಂದಿದ್ರಿ
ಎಂಟುವರೆಗೆ ಬರ್ತಿವಿ ಅಂತ ಹೇಳಿದ್ದು ಆದ್ರೆ ಹುಡ್ಗಿಗ ಹಂಗಗೆ ಆಗೋಗಿತ್ತಲ್ಲಾ ಅದಿಕ್ಕೆ ಲೇಟಾಗಿ ಬಂದ ಚಿತ್ರನ ಮಾಡಿದ್ರು ನಮ್ಮ ಅಮ್ಮ ಇನ್ ನಿಮಿಸ ಅವ್ರ ಹಸ್ಬೆಂಡ್ ಬಂದಿರು ಅವರು ಬಂದು ಯೋಗ ಮಾಡ್ತಿದ್ರು ಹೇಳ್ಕೊಡ್ತಾ ಇದ್ರು ನಮ್ಗೆ ಹಿಂಗ್ ಹಿಂಗ್ ಯೋಗ ಮಾಡೋದು ಅಂತ.
ಹ್ಮ್.
ಚೆನ್ನಾಗ್ ಹೇಳ್ಕೊಟ್ರು.
ನೋಡ್ದ. ಹ್ಮ್. ಯಾರು.
ಹಾ ಹಿಂದಿಮ್ ನಮ್ ಹಿಂದಿ ಮಿಸ್ ಅವ್ರ್ ಗಂಡ ಕೇಸರಿಬಾತು ಸಾರಿ. ಕೇಸರಿಬಾತ್ ಮಾಡ್ತಿನಿ ಅನ್ಬಿಟ್ಟು ಮಾಡ್ಬಿಟ್ಟು ಅವ್ರೇ ಬಡ್ಸ್ತಿದ್ರು ಅದೇನೋ ವಿಶೇಷ ಅಂತ.
ಹ್ಮ್ ಇನ್ನೇನ್
ನೀವೇನ್ ಮಧ್ಯಾಹ್ನ ಏನ್ ತಿಂದ್ರಿ.
ಮಧ್ಯಾಹ್ನ ಬಸ್ ಬಸ್ಸಲ್ಲ್ ಬರದೇ ಮುಗಿಲಿಲ್ಲ ಏನು ತಿಂದಿಲ್ಲ.
ಬೆಳಿಗ್ಗೆ ತಿಂದಿದ್ದು ಅನ್ನಿ.
ಹಾ ಬೆಳಿಗ್ಗೆ ಮದ್ವೇಲ್ ಹೋಗಿ ತಿಂದಿದ್ದೆ ಇನ್ನೇನು ತಿಂದೇ ಇಲ್ಲ. ಈಗ ಸಂಜೆಗ್ ಊಟ ಮಾಡ್ಕೋಬೇಕು ಬೆಳಿಗ್ಗೆ ಹತ್ತು ಕಾಲು.
ಹಾ ಬೆಳಿಗ್ಗೆ ಇಲ್ಲಿಂದನೂ ತಿನ್ಕೊ ಹೋಗಿರ್ನಿಲ್ಲ ಮನೆಯಿಂದ. ಮನೆಯಿಂದೇನು
ಏನು ತಿನ್ಕೊ ಹೋಗಿರ್ಲಿಲ್ಲ ಹಂಗೆ ಹೊಟ್ಟೋಗಿದ್ದೆ.
ತಿನ್ ಏನಾರ ಮಾಡ್ಕೊ ಹೋಗ್ಬೇಕ್ ತಾನೆ ಹತ್ತುವರೆಗೆ ಹೋಗಿರೋದು.
ಅಷ್ಟೊತ್ತಿಗೆ ಹೋಗಿದ್ದು ಆದ್ರೆ ಏನು ತಿನ್ಕೊಂಡ್ ಹೋಗಿರ್ಲಿಲ್ಲ.
ನೀವು ನಿಮ್ಮಕ್ಕ ಹೋಗಿದ್ರಾ ಇನ್ನರಾರ ಹೋಗಿದ್ರಾ.
ನಾವು ನಮ್ಮಕ್ಕ ಇಬ್ರೆ.
ಯಾವೂರು.
ಪಾಂಡವಪುರ ಬರುವಾಗ ಬರುವಾಗ ಮಾತ್ರ ನಮ್ ಇನ್ನೊಬ್ ಬ್ಬಕ್ಕ ಇದ್ರು ಅವ್ರು ಜಾಯಿನ್ ಜೊತೆಗ್ ಬಂದ್ರು ಬಸ್ಸಲ್ಲಿ. ಅವರು ಶಾಪಿಂಗ್ ಬಟ್ಟೆ ಬಟ್ಟೆ ತಕೊಂಡ್ರು. ಬಟ್ಟೆ ತಕ್ಕೊಂಡು ಬಂದ್ರು.
ಎಲ್ಲಿ ಬಟ್ಟೆ ತಗೊಂಡಿದ್ದು.
ಹ್ಮ್ ಮೈಸೂರಲ್ಲಿ ಮೈಸೂರ್. ಇನ್ನೇನು. ಹೊಲಿಬೇಕು ಈಗ್ ನಾನ್ ತಂದಿದ್ನಲ್ಲ ನನ್ ಸಿ ಸೀರೆ ಎಲ್ಲಾನು ಹೊಲ್ಕೋಬೇಕು. ಹೊಲ್ಕೊಂಡು ಚೆನ್ನಾಗ್ ಹೊಲ್ಕೊಂಡು ಯಾವುದರ ದೇವಸ್ಥಾನಕ್ಕ್ ಹೋಬೇಕು.
ಓಹ್ ಎಲ್ಲೋ ಟೂರ್ ಹೋಯ್ತೀನಿ ಅಂತ ಹೇಳಿದ್ರಲ್ಲ ನಿಮ್ ಫ್ರೆಂಡ್ಸ್ ಎಲ್ಲ.
ಹೋಗ್ಬೇಕು ಇವತ್ತೋಗ್ ಬಟ್ಟೆ ತಂದಿದ್ದಾರೆ.
ಹಾ ನಿಮ್ಗೂನಾ.
ಹ್ಮ್ ಅಮೌಂಟ್ ಕಾಸ್ ಕೊಟ್ಟಿದ್ದೆ ಹಾ ದುಡ್ಡ್ ಕೊಟ್ಟ್ ಹೇ ಟಾಪ್ಗೇ.
ಮಾಮೂಲಿ ಉದ್ದನಾ ತುಂಡಾನ. ಓ ಕುರ್ತಿ ನನ್ ತಂಗಿ ಒಬ್ಳು ನಮ್ ಮನೆಗ್ ಬಂದಿದ್ಲು ಅವ್ಳ್ ಕುರ್ತ ಹಾಕ ಬಂದಿದ್ಲು ಚೆನ್ನಾಗಿತ್ತು.
ಹ್ಮ್. ಇವತ್ತಾ.
ಆಯಾ ಅದೇ ಅವತ್ತು ಶನಿವಾರ ಕರ್ಕ ಬಂದಿದ್ನಲ್ಲ. ನಮ್ ಮನೆಗ್ ಕರ್ಕ ಬಂದಿದೆ ಅವಳ್ದು ಬರ್ತ್ಡೇ ಇತ್ತು ಅವ್ಳು ಆಕ್ ಇದ್ ಬಟ್ಟೆ ಕುರ್ತಾ.
ಹ್ಮ್ ನಿಿನ
ಇನ್ನೇನು ಹೇಳ್ಬೇಕು ನೀವೇ ಹೊರಗಡೆ ಹೋಗಿದವ್ರು
ಹೋಗಿದ್ವೋ ಮದ್ವೆ ಮುಗಿಸ್ಕೊಂಡು ಬಂದು ಮೈಸೂರಿಗೆ ಮೈಸೂರಲ್ಲಿ ಶಾಪ್ ಬಟ್ಟೆ ತಗೊಂಡು ಓ ಸರಾಗಲ್ ನೋಡ್ದ ಎಲ್ಲ ಕಾಸ್ಟ್ಲಿ ರೈತು ಚ ಚೆನ್ನಾಗಿತ್ತು ಜಾಸ್ತಿ ದುಡ್ಡು
ಜಾಸ್ತಿ ದುಡ್ಡವೇ ಅಲ್ವಾ ಚೆನ್ನಾಗಿ
ಇನ್ನೊಂದ್ಸಲ ಇನ್ನೊಂದ್ಸಲ ಹೋದಾಗ ಅಕ್ಕ ಬರ್ಬೇಕು ಮದ್ವೆ ಐತಿ ಅಲ್ಲಮ್ಮ ಮುಂದು ಅಲ್ಗ ಹೋಗ್ಬಿಟ್ಟು ತಕೋ ಬರ್ಬೇಕು ಹ್ಮ್ ಬ
ನೀವು ಹಯ್ತೀರಾ
ಹ ಹ ಹೋಗ್ಬೇಕು ಹೋಗ್ಬೇಕು ಇನ್ನೇನು ಇಲ್ಲ ಅದೇ ಬಟ್ಟೆಗಟ್ಟೆ ತಕ ಬರ್ಬೇಕು ಇನ್ನೊ್ಸಲ ಹೋಗಿ ಸೀರೆನ ಚೆನ್ನಾಗಿರದು ಸೀರೆಗಳಗಳನ್ನು ನೋಡಿದ್ಮ ಇವಾಗ ಸಿಂಪಲ್ ಸೀರೆ ಹಕ ತಗೊಟ್ಟಿದ್ದು ಗ್ರ್ಯಾಂಡ್ ಸೀರೆ ತಗೋಬೇಕು
ಏನ್ ತಗೊಟ್ಟಿರೋ ಉದ್ದೇಶ
ಹ್ಮ್
ಈ ಕಡೆ ಸೈಡ್ಗ್ ಬನ್ನಿ ಅಲ್ಲಿ ಗಲಾಟೆ ಜಾಸ್ತಿ ಕಳ್ತಿದೆ
ಏನು
ಆ ಮತ್ತೆ ಇವಾಗ ಏನ್ ಅಡ್ಗೆ ಮಾಡ್ತವ್ರ
ಗೊತ್ತಿಲ್ಲ ನೋಡ್ಬೇಕು ಈ ಒಟ್ಟೆಸತಿ ಅದೇ ಹೋಗ್ ಊಟ ಮಾಡ್ಬೇಕು ನಾನು
ಹಾ
ಈಗ ಫ್ರೆಂಡ್ಸ್ ಬಟ್ಟೆ ತಲ್ಲ ರಂತೆ ನೋಡ್ಬಿಟ್ಟು ಅದ ಯಾವ್ದದಕ್ಕ ಕೇಳ್ಬೇಕು ತಕೊಂಡ್ ಹೊಂಟಗೋ್ರೆ ಮನೆ ಕೊಟ್ಬಿಟ್ಟು ಹೋಗಿ ಅಂತ ಹೇಳಿದ್ದೆ
ಹಾ
ತಕೊಂಡ ಒಂಟೆಗೊರೆ
ಹ ಹೇಳ್ಬೇಕು ತಾನೆ ನೀವ ಮೊದ್ಲೆ
ಫೋನ್ ಮಾಡಿದ್ದೆ ಹಂಗ ಇನ್ನುೂ ಬಸ್ಸಲ್ಲಿ ಹೋಯ್ತಾ ಇದ್ದೀನಿ ಅನ್ರು ಅದಕ್ಕೆ ಆಯ್ತು ಒಂದ್ಬಿಟ್ಟು ತಗೊಂಡ್ ಕೊಡ ಅಂತ ಹೇಳಿದೆ ಅಲ್ಲಿಗೆ ಕೊ ಟ್ಟ ಹೋಗುವ ಅಂತ ಅಂದಿದ್ದೆ ಅವಳು ಎತ್ಕೊಂಡೆ ಉಂಟಗೋ್ರೆ ಅವರು ಹೋಗ್ಬೇಕು ಇಲ್ಲ ಯಾರಕ್ಕಲ್ಲ ಅಂತನ್ ಪಕ್ಕದ ಮನೆ ಇಲ್ಲ ಅವಳೇ ಅವಳು ಕೇಳ್ಬೇಕು ಹೋಗಿ ಕೊಟ್ಟಿದ್ದಾರ ಅಂತ
ಗೊತ್ತಾಯ್ತದೆ
ಈಗ ಕೆ ಹೇಳ್ಬೇಕು
ಹೋಗೋದು ಟ್ರಿಪ್ಗೆ
ಹ್ಮ್ ಈ ವಾರದದಲ್ಲಿ ಅಂದವ್ರೆ ಯಾವತ ಅಂತ ಗೊತ್ತಿಲ್ಲ ಒಬ್ಳು ಕಾಲೇಜ್ ಐತೆ ಅವಳಿಗೆ ರಜಾ ಸಿಗ್ಬೇಕಂತೆ ಅವತ್ತು
ಹ್ಮ ಅವಳು ಹಬ್ಬಳಗೋಸ್ಕರ ಲಟಾ
ಹ್ಮ್ ಒಬ್ರು ಬರ್ದು ಹೋಗಲ್ಲಪ್ಪಾ ನಾವ ಹೆಂಗಲ್ಲ
ಹ್ಮ ಆತರ ಅಲ್ವಾ ನೀವು ಎಲ್ಲಿಗೋಯ್ತೀರಾ
ಇವತ್ತೇ ಅಕ್ಕನ ಜೊತೆ ಉಂಟೋದೆ ಬಟ್ಟೆ ತರಕ್ ಬರ್ಲಿಲ್ಲ ಅಂತ ಮತ್ತ ಬಯತಾ ಇಲು
ಹಾ ಎಲ್ಲೆಲ್ಗೋಯ್ತೀರಾ
ಬೆಟ್ಟಕ್ ಹೋಗೋದ ಅನ್ಕೊಂಡಿದೀವಿ
ಯಾವ್ದು ಆ ಯಾವ ಬೆಟ್ಟ ಚಾಮುಂಡಿ ಬೆಟ್ಟಣ ಮದೇಶ್ವರನ್ ಬೆಟ್ಟಣ ಬಿಯರ್ ಹಿಲ್ಸ
ಯಾವ್ದು ಗೊತ್ತಿಲ್ಲ ಇನ್ನುೂ ಡಿಸೈಡ್ ಮಾಡಿಲ್ಲ.
ಓ ಈ ವರ್ದದಲ್ಲಿ ಅಂತೀರಿ ನೀೂ.
ಯಾವ್ದ್ ಹೇಳ್ತಾರೆ ಸಡನ್ ಆಗಿ ಯಾವ್ದ್ ಬರ್ತದೆ ಅದದು ಹೋಗದ.
ಓ ಆತರನಾ.
ಹ್ಮ್.
ನಾವೆಲ್ಲ ಹಂಗಲ್ಲಪ್ಪಾ ನಾವವು ಫಸ್ಟ್ ಯೋಚ್ನೆ ಮಾಡ್ತೀವಿ ಆಮೇಲೆ ಹಯ್ತೀವಿ.
ನಾವ್ ಹಂಗಲ್ಲ ನಾ ಸಡನ್ ಆಗಿ ಯಾವ್ದ್ ಫಿಕ್ಸ್ ಮಾಡ್ಕೊತಿವಿ ಅಲ್ಲಿ ಹೋಯ್ತೀವಿ.
ಓ ಅದ್ಮೇ ಟ್ರಿಪ್ಪು ಅನ್ನಲ್ಲ ಸಡನ್ಲಿ ಯವತ್ನೆ ಮಾಡಿ ಹೋಗೋದು ಅಂತಾರೆ.
ಪರವಾಗಿಲ್ಲ ನಾವ್ ಹೆಂಗಾದ್ರರು ಅದು ಟ್ರಿಪ್ಪೇ ನಮ್ಗೆ.
ಅದ್ ನಿಮ್ ಅನ್ಸುತ್ತೆ ಬೇರೆಯವರ್ಗ್ ಅನ್ಸಲ್ಲ ಇವ್ರು ಟ್ರಿಪ್ಗೆ ಹೋಗೋರೇ ಅನ್ಸ್ಬೇಕು.
ಫೋಟೋ ಹಾಕತ್ತೀವಿ ಗೊತ್ತಾಯ್ತದೆ ಎಲ್ಲರ್ಗು ಹೋಗೋರೆ ಅಂತ.
ಎಲ್ಲರೂ ಹಾಕತಾರೆ. ಅದ್ ಹೆಂಗ ತಿಳ್ಬೇಕತ್ತಾರೆ. ಏ ನಮ್ಮಂತೂರು ತಿಳ್ಕೊಳ ನಮ್ಮಂತೂರು ತಿಳ್ಕ. ಪ್ಪ ಅಯ್ಯೋ ಎಲ್ಲೋ ಪಕ್ಕದ ದೇವಸ್ಥಾನ ಹೋಗೋರೆ ಇಲ್ಲ ಅಲ್ಲಿಗೆ ಹೋಗೋರೆ ಅನ್ಕತೀವಿ ಅದೋ ಟ್ರಿಪ್ ಒಂದ್ಸಲ. ಒಂದೆನ ದವಸ್ಥದಲ್ಲಿ.
ಹ ಆಯ್ತು ಬಿುಟ್ಟ ನೀ ಎಲ್ಗಾರ ಅನ್ಕೋಟ್ನಲ್ಲಿ ಹೋಗೋರಿ ಅನ್ಕತತಾನೆ.
ಅವ ನಾವ್ ಅನ್ಕಳಲ್ಲಪ್ಪ ಎಲ್ಲೋ ಹಂಗೆ ಕಾಲಿದ್. ನ್ ಬರ್ಬೇಕಾರ ಹೋಗವಪ್ಪ ಅನ್ಕತ್ತಿವಪ್ಪಾ.
ಹೆಂಗಾರ ಒನ್ಕು ಎಲ್ಗ ರೋಡ್ ನಲ್ಲಿ ಹೋಗಿದ್ ಬರ್ಬೇಕು.
ಹ್ಮ್ ಆತರ. ಮಾಡಕ ಎಲ್ಸಿಲ್ವೇನ ಇವಾಗ.
ಹ ಹಂಗ ಮಾಡಕ್ ಕೆಲ್ಸಿಲ್ಲ ಅಂತಲ್ಲ. ಹಾಂಗೆ ಹಂಗೆ ಸುಮ್ಮ್ನೆ ಖುಷಿಗೆ ಹೋಗಿದ್ ಬರದ ಫ್ರೆಂಡ್ಸ್ ಎಲ್ಲಾ.
ಹಓ ಖುಷಿಗ್ ಬೇರೆ ಹೊಯ್ತರ ನೀವು ದೇವ್ರ ನೋಡಕ್ ಹೋಗಲ್ಲ ನಿಮ್. ಹ್ಮ್.
ಇನ್ನೇನು.
ಮತ್ತೆ ಇವಾಗೇನ್ ಅಡುಗೆ ಮಾಡ್ತೈತೆ.
ಹ್ಮ.
ನಮ್ಮ್ ಮನೆ ಯಲ್ಲಿ ನೆಂಟರ್ ಬಂದರ್. ಅದಕ್ಕೆ ನಮ್ಮ ಅಮ್ಮ ಎಗ್ ರೈಸ್ ಮಾಡ್ಬೇಕು ಅಂತ ಮಾಡ್ತೈತೆ. ನಾನು ಎಲ್ಲಾನೂ ಕುಯಕೊಟ್ಬಿಟ್ಟು ಬಂದೆ ಮಾಡ್ಬೇಕು.
ಸರಿ ಆಯ್ತು. ನಾ ಊಟ ಮಾಡ್ಬೇಕು ಆಮೇಲ್ ಮಾಡ್ತೀನಿ.
ಹ್ಮ್.